ಹಲೋ ಕೇಳಸ್ ತ ಇದಯಾ. ಇಲ್ಲ ನಿಮ್ಮ ವಾಯಸ್ಸ್ ಕೇಳಿಸ್ತಾ ಇಲ್ಲ ಅಷ್ಟು
ಹ ಈಗ ಕಳ್ಸ್ ತಿದೆ
ಇಲ್ಲ ಇಲ್ಲ ಕೇಳಿಸ್ತಾ ಇಲ್ಲ ಸ್ವಲ್ಪ ದೊಡ್ಡ ಮಾತಾಡಿ
ಅರಿ ಸರಿ ಸ
ಹಾ ಬ್ರೇಕ್ ಆಗಂಗಿಲ್ಲ ಅಲ್ಲ ಲ್ಲ
ಹಾ ಈಗ್ ಕೆಳ್ಸಿದೆ ಮೇಡಮ್ ಹಾ ಹೇಳಿ ಳೀ
ಕೇಳಿಸ್ತಾ ಇದೆ ಹಾ ಸುಮಾರ ಸಲ ಕಾಲ್ ಮಾಡಿದ್ರಲ್ಲ ಸರ್ ಯಾರ್ ನೀವು
ಹಾ ಅದೇ ಅದೆ ಆಕ್ಚುಲಿ ಒಂದು ಆಟವಾಡಿದೆ ಸ್ಕೂಲ್ ಬಗ್ಗೆ ಇದು ಡೋರಿಮನ್ ಸ್ಕೂಲ್ ಅಂತ, ಅದಕ್ಕೆ ಅಲ್ಲಿ ಡೇಟ್ ಇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎದ್ದು ಅದ್ಕೆ ಕಾಲ್ಲ್ ಮಾಡಿದೆ ಮೇಡಂ ಹೆಂಗಿದೆ ಆ ಮೇಡಮ್ ಸ್ಕೋಲು
ಆ ಸ್ಕೂಲ ನನಿಗ್ ಗೊತ್ತಿಲ್ಲಲ್ಲಾ ನೀವೇ ಹೇಳ್ಬೇಕು ಕಲಾ ಸ್ಕೂಲ್ ಆ ಸ್ಕೂಲ್ದು ಪ್ರಿನ್ಸಿಪಾಲ್ ನೀವೇ ಅಲ್ವಾ
ಅಲ್ಲ ಮೇಡಮ್ ನೀವ್ ಏನ್ ಮೇಡಮ್ ಹಿಂಗ ಅಂತಿದ್ದೀರಾ ನಾವು ನಿಮ್ಗೆ ಸ್ಕೂಲ್ ಬಗ್ಗೆ ಕಲಂತ ಕೇಳ್ರಿ ನೀವೇ ನೀವೂ
ಹು ವ ಆ ಸ್ಕೂಲ್ ಓಕೆ ಕೆ ಕೆ ನನ್ ಮಗ ಅಲ್ಲೇ ಓದ್ತಾ ಇರೋದು ಆ ಸ್ಕೂಲಲ್ಲೇ ಅದು ಐ ಸಿ ಐ ಸಿ ಸ್ಕೂಲು ಚೆನ್ನಾಗಿದೆ ಸರ್ ಆ ಆ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಚೆನ್ನಾಗ್ ಕೊಡ್ತಾರೆ ಮತ್ತೆ ಟಾಕಿಂಗ್ ಸ್ಕಿಲ್ ಎಲ್ಲ ಚನ್ನಾಗೈತೆ ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್ ನಿಮ್ ಮಗಳು ಅಥವಾ ಮಗ ಇದ. ರೆ ಜಾಯನ್ ಮಾಡ್ಸಿ. ಈಗಿಂದಾನೇ ನೀವು ಐ ಸಿ ಸಿ ಸ್ಕೋ ಸ್ಕೂಲೀಗ್ ಸೇರ್ಸಿದ್ರೆ ನಿಮಗೆ.
ಈಗ ಈಗ ನಮ್ಮ ನಮ್ಗೆ ನಮ್ಗೆ. ಏತಕಂದ್ರೆ ಮತ್ತು ಟೀಚರ್ಗಳು ನೆಟ್ಟಕ್ಕೆ. ಪಾಠ ಮಾಡ್ಬೇಕು ಮೇಡಮ್. ಈಗಿಂದು ಟೀಚರ್ಸ್ ಟಡೇ ಬರೆ ಬರೆ ಇರಿ ಇರಿ ಮೇಡಂ ಇರಿ ಮೇಡಂ ಹೇಳ್ತೀನಿ ನಾವು ಮಾತಡ್ತೀವಿ ಇರಿ. ಅದಕ್ಕಲ್ಲ ಮೇಡಮ್ ನಾವ್ ಏನ್ ಹೇತರ ನಾವ್ ಏನ್ ಹೇಳ್ತರೋದ ಅಂದ್ರೆ ಈಗ ಸ್ಟೂಡೆಂಟ್ಸು ಈಗಿಂದ್ ಇಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ತೇನೆ. ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೇನೆ ಬರೀ ಟೀಚರ್ಸ್. ರೀಲ್ಸ್ ಮಾಡ್ತಾನೆ ಇರ್ತಾರೆ. ಹ ಅದಕ್ಕ. ನಮ್ಗೆ ಆತರ ಭಯ ಮೇಡಂ ನೀವು ಈಗ್ ನಾವ್ ಬಿ. ಗೆ ಈಗ ನಂದು ನ್ದ ಅವರು ನನ್ನ ಮಗನು ಅದಾನೆ ನನ್ನನ. ಮಗ ನಾ ಪಡಿದ್ದಾರೆ. ಈಗ ನನ್ನ ನನ್ನ ಮಗನ್ ಸೇರ್ತ. ಅಂದ್ರೆ. ಈಗ ನನ್ ಮೇಲೆ ಜವಾಬ್ದಾರಿ ಜಾಸ್ತಿನೇ ಅಲ್ವಾ ಮೇಡಮ್? ಈಗ ನೀವು ಈಗ ತರ ಹೇಳಿದ್ರ ಅಂತ ಸೆರ್ಸ್. ಅಮ್ಮೆಲ್ ಏನಾರ. ತೊಂದ್ರೆ ಆದ್ರೆ ಏನ್ ಕಷ್ಟ ಮೇಡಂ ಈಗ.
ಇಲ್ಲ ಇಲ್ಲ ತೊಂದ್ರೆ ಆಗಲ್ಲ. ನಂದ ಮಗ ಈಗ ಶ್ ಅ ಸೇರಿ ಫೈವ್ ಇಯರ್ಸ್ ಆಯ್ತು ಈಗ ಅವನು. ಫಿಫ್ತ್ ಅಲ್ಲಿ ಇದಾನೆ. ಫ ಅ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೇ ಸೇರಿರೋದು.
ಈಗ ಈಗ ಈಗ ಈಗಾನ ಕೇಳಿ ಈಗ.
ಹ ಹಾ ಹೇಳಿ.
ನೀ ಎಸ್ಟ್ ನಿಮ್ಮಲ್ಲಿ ಇದು ಇದೆಲ್ಲ ಇದ್ಯಾಈಗ ಪ್ರಾಪರ್ ಕಲ್ಚರ್ ಆಗಿ ಎಲ್ಲಾ ಇದ್ ಮಾಡ್ಕೊಳಕ್ ಇದ್ಯಾ? ಈಗ ಏನಕಂದ್ರೆ ಈಗ ಈಗಿನ ಹುಡುಗುರ್ಗು ಫಸ್ಟ್ ನೀವ್ ಹೇಳ್ಬೇಕಾಗಿರೋದು ಫಸ್ಟ್ ಮೊಬೈಲ್ ಯೂಸ್ ಮಾಡದು ಬಿಡಿ ಅಂತ ಹೇಳ್ಬೇಕು. ನೀವ್ ಏನ ಇದ್ರು ಮೊಬೈಲ್ ಯೂಸ್ ಮಾಡಿ. ಏನಕಂದ್ರೆ ಈಗ ಈಗ ಮಕ್ಕಳು ಮೊಬೈಲ್ ಅಲ್ಲಿ ಎಷ್ಟು ಅಡಿಕ್ಟ್ ಆಗಿದ್ದಾರೆ. ನಿಮಗೆ ಗೊತ್ತು.
ಹ ಅದ ಹೌದು.
ಹಾ. ಮ ಈಗ ವನಷ ಮೇಡಮ್ ಒನ್ ನಿಮಿಷ ಒಂದ್ ಕಾಲ್ ಬರ್ತಿದೆ ಹಂಗೆ ಇರ್ರಿ.
ಹೋಲ್ಟ್ ಆಗುತ್ತೆ. ತಲ.
ಹಾ ಹೇಳರಾ.
ಹೋಲ್ಡ್ ಆಗ್ಬೋದ ಅನ್ಸುತ್ತೆ.
ಹೌದಾ. ಹ ಮತ್ತಾಗ ಮತರಿ ಅದಕ್ಕಲ್ಲ ಒಂದ್ ಸ್ವಲ್ಪ ನಮಣ್ಣಮತ. ಕಾಲ್ ಮಾಡ್ತಿದ್ರು ಅದಕ್ಕೆ.
ಮತ್ತ ಅನ್ಸುತ್ತೆ ಗೊತ್ತಿಲ್ಲ ಆ ಒಂದ ಸ್ವಲ್ಪತ್ ಮಾತಾಡಿ ಇಲ್ಲ ಅಂದ್ರೆ ಒ ಸೆವೆನ್ ಮಿನಿಟ್ಸ್ ಹಂಗೆ
ಓಹೋ ಮತ್ತೆ ಹ ಇದೇ ಅಂತ ಕೇಳಿದ್ರೆ ತಲೆ ಕೆಡ್ತು ಮಾಡಿದೆ ಮೇಡ್ಮ ಅದು ಈಗ ನ ನನ್ ಅಣ್ಣನ್ ಮಗ ಸೇರ್ಸ್ ಬೇಕು ಅಂತ ಇದೀವಿ ಈಗ ಪ್ಲಾನ್ ಇದೀವಿ ಈಗ ನಿಮ್ದವರೆ ಮನ್ಸ ಫೋಟ ಕರೆಕ್ಟ್ ಚೆನ್ನಾಗಿದೆ ಅಂತ ಅಂತಿದ್ರು ಎಲ್ಲಾರೂನು ನೋಬಿತಾ ಸಿಜುಕಿ ಎಲ್ಲಾ ಇದ್ದಾರೆ ಅಂತ ಅಂತಿದ್ರು ಅವನು ಅವನು ಜಿಯಾಂತು ಜಿಯಾನ್ ಾನ
ಹಾ ಜಿಯನ್ ಇದ್ದೇರ್
ಅವನು ಸ್ವಲ್ಪ ಜಾಸ್ತಿ ಜಾಸ್ತಿ ಕೊಪಿಷ್ಟ ಅಂತ ಇದ್ರು ಅದಕ್ಕೆ
ಹ ಏ ಇಲ್ಲ ಸರ್ ನಾವು ಅವ್ರನ್ನಲ್ಲ ನಿಭಾಯಿಸತೀವಿ ಟಾಮೆ
ನನ್ ನನ್ ನನ್ ನನ್ ಮಗ ಬಂದ ಐ ಇವ್ನ್ ಜೊತೆನೆ ಬಿಡ್ಬೇಕ್ ಇ ನಮ್ಮ್ ಅಣ್ಣನ್ ಮಗ ಬಂದ್ರೆ ಇಲ್ಲ ಇಲ್ಲ ಇಲ್ಲ ಅಲ್ಲ ನಮ್ಮ ಅಣ್ಣನ್ ಮಗ ಬಂದ್ರೆ ನೀವು ಇವನ್ ಜೊತೆ ಡೋರೇಮನ್ ಜೊತೆ ಅಥವಾ ಸಿಜುಕು ಆಕ್ಚುಲಿ ಸಿಜುಕ ಸಿಜುಕು ಅಂತೂ ಕಂಪೇರ್ ಮಾಡ್ತೀರ ನೋಡಿ ಒಂದ್ಸತಿ
ಹಾ ನೋಡ್ತೀವಿ ಇದು ಆಗಿ ಆಗಿನೂ ಇದಾನೆ ಸರ್ ಆಗಿ ತುಂಬಾ ಒಳ್ಳೇನು ಸರ್
ಹ ಅವ
ಇಲ್ಲ ಸರ್ ತುಂಬಾ ಒಳ್ಳೆವರು ಅಲ್ವಾ ಅವ್ರು ಇಲ್ಲ ಡೋರಾ ಇದ್ದಾಳೆ ಸರ್ ಡೋರಾ ಬೇಕ್ರೆ ನೋಡಿ ಡೋರ
ಇಲ್ಲ ಇಲ್ಲ ಬೇೋ ಇಲ್ಲೋರ ನಂದ ಡೋರಾ ಇತ್ತೆೋ ಮೇಡಮ ನೋ ಏನ್ ಇ ಇದ ಮೇಡಮ್ ಅವಳ್ದು ಏಕೆಂದ್ರೆ ಇಲ್ಲೇ ಮತ್ತ ಎಲ್ಲ ಕೈದು ಇರುತ್ತೆ ಚಪ್ಪಲಿ ಇರುತ್ತೆ ಮ ನಮ್ ಕೇಳ್ತಾಳೆ ಮೇಡಮ್ ನೀವು ಚಪ್ಲಿ ನೋಡಿದ್ಧಿರಾ
ಆ ಸರ್ ಪಾಪ ಅವಳ ಇನ್ನು ಅಷ್ಟ್ ನಿಮ್ಮಷ್ಟ. ನ ಬುದ್ಧಿ ಇಲ್ಲ ಅಲ್ಲ ಸರ್. ತುಂಬಾ ಮುಗ್ದೇ ಸರ್ ಅವ್ಳು ನಿಮ್ ಮನೆ ಸೊಸೆ ಮಾಡ್ಕೊೊಳ್ಳಿ ಸರ್ ಅವನು ಮುಗ್ದೇ ಇದ್ದಾಳೆ. ಈೀಗೆ ಬುಕ್ ಮಾಡಿಟ್ಕೊಂಡಿರಿ. ಏನಿದ್ರು ಹುಡ್ಕೊಡ್ತಾಳೆ ಮ್ಯಾಪ್ ಎಲ್ಲ ಇರತ್ತ.
ಅವ ಹ ದಾರ ವಿ.
ನಿಮ್ಮ ಹತ್ರ ಎಲ್ಲಿದೆ ಸರ್ ಮ್ಯಾಪು ನೀವೇನ್ ಟುಮಟುಮ್ ಮಗ ಟುಮಟುಮ್ ಅವರು ಚಿಕ್ಕಪ್ಪನ.
ಇಲ್ಲ ಮೇಡಮ್ ನಾವು ಇವರು ಚುರ್ಕಿ ಇಲ್ವಾ ಚುರ್ಕೇರ ಚುರ್ಕಿರ್ಣ ಚುರ್ಕೇರ ಅಣ್ಣನ್ ಮಗ. ಹಾ ಏನು ಕೇಳೆ ಇವನು ಇವನು ರಾಜ ಈಗ ರಾಜು ರಾಜೇ ಬರ್ಸಾಗ ಆ ಹ.
ಮಲ್ಟಿರ. ು ಬರ್ತಾ ಇದ್ದಾನೆ ಈಗ ಅಪ್ಡೇಟ್ ಆಗಿದ್ದಾನಲ್ಲ ಸರ್ ಅವನು
ಹಾ ಏನ್ ಮಾಡೋಡ.
ಅಪ್ಡೇಟ್ ಆಗಿದ್ದಾನಲ್ಲ ಸರ್ ಅವನು ಒಂದೆ. ಹಾ.
ಬಟ್ ನಮ್ಗೆ. ನ ಎಲ್ಲ ಗೊತ್ತಿರ್ಲಿಲ್ಲ ಹ ಬಟ್ ಮಲ್ಟ ಈಗ ಮಲ್ಟ ರಾು ಮತ್ತೆ ಏ ಮೇಡಮ್ ನಾನು ಸ್ವಲ್ಪ ಟ್ರಾವೆಲ್ ಅಲ್ಲಿ. ಹ.
ಹೌದಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಇರಬಾರ್ದು ಅ. ದಕ್ಕೆ. ನಿಮ್ದ್ ವಾಯ್ಸ್ ಸ್ವಲ್ಪ ಜೋರ ಆದ್ರೆ ನಿಮ. ಬ್ಯಾಕ್ ಗ್ರೌಂಡ್ ಡಿಸ ಡಿಸ್ಟರ್ೆನ್ಸ್ ಕೇಳಸಲ್ಲ ಸರ್.
ಹಾ ಈಗ್ ಕೇಳ್ಸಿದೆಪ್ಪಣ.
ಚೆನ್ನಾಗಿ ಕಾಣಿಸಿಸಿ.
ಹಾ ಅದೇ ನಾವು ಇದು ನು. ದು ರಾಜು ಅವ ಜಾಸ್ತಿ ಸೇರ್ಸಕ್ ಹೋಗ್ಬೇಡಿ ಒಂಥರ ಕುಳಕ್ರೋರ್ ನಮ್ ಬಟ್ರಿ ಅಂತಾರಲ್ಲ ಅವ್ನು ಹಂಗೆ ಒಂದ್ ಸ್ವಲ್ಪ.
ಹ್ಮ ಬಟ್ ಅವನ್ ಅವನ್ ತುಂಬಾ ಮುಗ್ದ ಸರ್ ಪ್ರಾಮಾಣಿಕ. ಅಲ್ಲಿ ಅವನೇ ಸರ್ ಎತ್ತ.
ಹಾ
ರಾಜು ಅವನ್ ಸ್ವಲ್ಪ ಕ್ಯೂಟ್ ಇದ್ದಾನೆ ಸರ್ ನಿಮ್ ಮಗ ಹೆಂಗಿದ್ದಾನೆ ಸರ್ ನಿಮ್ ಚ ನಿಮ ಅಣ್ಣನ ಮಗ ಹೆಂಗಿದ್ದಾನೆ ಸರ್
ಇಲ್ಲ ಮೇಡ್ ಅದು ಏನಂದ್ರೆ ನಾವು ನೋಡಿದ್ದೀವಿ ಅನ್ನ ಅವ್ನ
ಹಾ
ನಮ್ಮ್ ಮನೆ ಹತ್ರರನೇ ಹ ನೀಿರ ಅದು ಅದು ಚಾ ಸ ಸ ಆ ಕಡೆ ಈ ಕಡೆ ಅಂತ ಇದ ತಾನೆ
ಹ್ಮ್
ನಮ್ಗೆ ಆತರ ಎಲ್ಲಾ ಆಚಲ್ಲ ನಮ್ಗೆ ನಾವು ಸ್ವಲ್ಪ ಜಾಸ್ತಿ ಪ್ರಶ್ನೆ ಇನ್ನಕ್ಕರಂ ಕಡ ನಾವು ಕಂದ್ರೆ ನಾವು ಡೋಲಪುರ್ ಅಂದ್ರೆ ನಮ್ ಅದೇ ಬ
ಹ್ಮ್
ಲಪುರಲ್ಲಿಂದಂದವರ್ ಅಾನೆ
ಓಹ ನೀವ ಅವರ ಸರ್ ಓ ನನಗ್ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗತ್ತೆ ಸರ್
ಜನ ಚುಟಕಿಯವರ ಅಮ್ಮ ಇದ್ದಾರಲ್ಲಾ ಚುಟಕಿಯವರ ಅಮ್ಮನ ಮದ್ೆ ಆಗಿದೆ ಮುಂಚೆ ಹ ಬಟ್ ಅದಕ್ಕೆ ಅಲ್ಲಿ ಅದ ಹಾ ಲಟ್ಟಂಗಿ ಕೊಟ್ಟಿರೋದ್ರ ಇಲ್ಲ ಇಲ್ಲ ಓಡಾಗ ಏನ್ ಮಗಗಿಲ್ಲ ಗೊತ್ತಿಲ್ಲ ಯಾರಿಿಗೆ ಹಾ ಸರಿ ಚಕಿಗಂದು ಚುಕಿಿಗೆ ಅಷ್ಟು ಗೊತ್ತಿಲ್ಲ ಅದೇ ನಮ್ಮಿ ಇ ಮತ್ತೆ ಇಪ್ಪತ್ತು ಷ್ಟೇ ಅದಕ್ಕೇನು ಅದ್ಕ್ಕೆ ಅವ ಅಲ್ಲಿ ಅವ್ರ ಅಣ್ಣ ಅಲ್ಲಿ ಅದಕ್ಕೆ ಚುಟಕಿ ಇದ್ದಾರಲ್ಲ ಅ ಚುಟಕಿ ಚುಟಕಿ ಚುಟಕಿಯರ ಅಣ್ಣ ಒಬ್ಬ ಇದ್ದಾನೆ ಅವನ ಮಗನ ಗ ಸ್ಕೂಲಿಗೆ ಅದು ನಮ ಸ್ದೆ ಇಿಂದ್ರ ಹೊರ್ಬನ್ ಹಂಗಗೆ ಕೊಟ್ಟಿ ಇರದು ಇದು ಬೆ ಅದಕ್ಕೋಸ್ಕರ ನಾನು ಪಂದನೆ ಮಾಡಿದ್ದೆ
ಹಾ ಹೌದು
ಹಾ ಫಸ್ಟ್ ಈ ಚೋಟ ಭೀಮ ಚೋಟ ಭೀಮ ಇದೆ
ಹಾ ನನ್ ಅದೇ ಎಂತ ಇರೋದು ಯಾಕಂದ್ರೆ ನಿಮ್ ಕ್ಯಾರೆಕ್ಟರು ಅವನ್ ಕ್ಯಾರೆಕ್ಟರ್ ತರಾನೇ ಇರೋದಲ್ವಾ ಇಂದು ಮತ್ತನ್ ಮದುವೇ ಹದ್ದು ಚೋಟಾ ಭೀಮ ಅಲ್ವಾ ಸರ್
ಇಲ್ಲ ಮೇಡಂ ಹೋ ನಿಂಗೆ ಗೊತ್ತಿಲ್ಲ ನಮ್ಮ ಮಗ ಬಂದ್ಬಿಟ್ಟು ನ ನಮ್ಮ ನಮ್ಮ ನಮ್ಮ ಅಣ್ಣ ನಮ್ಮ ಮಗ ಬಂದ್ಬಿಟ್ಟು ಅವಳಿ ಜವಳಿ
ಹೌದಾ ಓ ಇವರ್ರಾ ಡೋಲು ಬೋಲ್ ಹಾ
ಹಾ ಡೋಲು ಬರೀ ಅವ್ರು ಬರೀ ಚಡ್ಡಿ ಹಾಕೊಂಡೆ ಬರ್ತಾರೆ
ಹಾ ಸರಿ ಅಪಡೆಟ್ ತಗಿದಾರಲ್ಲ ಸರ್ ಜೀನ್ಸ್ ಬ್ಯಾಗಿ ಪ್ಯಾಂಟ್ ಇಲ್ಲ ಹಾಕೋತವ್ರೆ ಸಣ್ಣ ಮಕ್ಕಳು ಇಲ್ಲ ಸರ್ ಅವ ನಮ ಇಲ್ಲ ಸರ್ ಅವರು ನಮ್ಮ ಸ್ಕೂಲ ಅಡ್ಮಿಶನ್ ಆಗಿರದು ತು ನನ್ ಮಗನ್ ಫ್ರೆಂಡ್ಸ್ ಅಲ್ಲ ಸರ್ ಅವ್ರದುು ಅವರು
ಅವರು ನನ್ ಮಕ್ಕಳುಮೇಡಂ ನಾನ ಹೆಂಗ ಬಿಡಕ್ ಕಳಕ್ ಹೋಗತೇ ಮೇಡಂ ಅಯ್ಯೋ ಮೇಡಂ ನೀವ್ ನಂಬಿ ಬಿಟ್ರ ಮೇಡಂ ನಾವು ಬಕ್ರ ಟಿವಿಇದ್ದೆ ಮಾಡ್ತ ಇರೋದು ಮೇಡಂ ನಾವು
ನನಗ್ ಗೊತ್ತಿತ್ತು ಸರ್ ಅದಕ್ಕೆ ನಾನು ಎಲ್ಲದುೂ ಬಕ್ರ ತರಾನೇ ಆನ್ಸರ್ ಮಾಡಿದ್ದೆ
ತುಂಬಾ ಚಾನಲ್ ಬರ್ತಿರಾ ನೋಡಿ ಬೇಡ ಮೇಡಂ
ಹಾ ಸರಿ ಏನ್ ಗಿಫ್ಟ್ ಕೊಡ್ತೀರಾ ನಮ್ಮಗೆ ಹೇ
ಹ ನಾವು ನಿ ಒಂದ್ ರೂಪಾಯಿ ಕೊಡ್ತೀವಿ ಮೇಡಂ
ಓ ನೈ ಸರ್ ನಿಮ್ಮದ್ದು ನೈ ಸರ್
ಇಷ್ಟು ತನಕ ನಮ್ಮ ಜೊತೆ ಮತಕ್ಕೆ
ಧನ್ಯವಾದಗಳು ಅಂತ ಹೇಳ್ತಾ ಹ ಅಲ್ಲ ಸರ್ ಅಡ್ಮಿಷನ್ ನ ಹ ಚಿನ್ನಿ ಆತರ ಇದೇ ಇರ್ಲಿಲ್ಲ ಕಾಲೇಜ್ ಸಾರಿ ಸ್ಕೂಲ್
ಇೋಗ ಮೇಡಮ್ ನವು ಪ್ರ್ಯಾಂಕ್ ಕಾಲೇಜ ಸ್ಕೂಲ್ ಇದು ಪ್ರ್ಯಾಂಕ್. ವಾ ಮೇಡ್ ಏಮ್ಮೆ ಹಂ ಮಾಡಿದ್ದೀವಿ ಮೇಡಮ್ ಅದೇ ಅದೇ ನಾವ. ತ. ಲ ಕೂಡಲ್ಲ ಇೇಳ್ತೀವಲ್ಲಾ ನೀೇ ಮಾಡಿದ್ವಿ ಮೇಡಮ್ ನಾನೇ ರಾಜ ಇಂದ್ರ ವರ್ಮ ಅಲ್ಲ ಅವರು. ಅವ ಸೇನಾಧಿಪತಿ ಮ ಮಹಾರಾಜಾ ಅವರ ಬರ ಮೇಡ.